ಲ್ಲ ಆರಾಮದರಿಲ್ಲ
ನೀವ್ ಆರಾಮಿದ್ರ ನಾವ್ ಆರಾಮ್
ನೀವ ಅಂದರ ನಾವ ನಮ್ ಕಾಲೇಜ್ದಾಗ ಯಾವಾಗ ಗೋಳ್ ನಡಿಸಿರಿ
ಹಾ ನೀರ್ಲ್ಹಣ್ಣಿನ ಗಿಡ ಮಾನಿ ಗಿಡ ಚಿಕ್ಕು ಗಿಡ ಮತ್ತೆ ಅಶೋಕ್ ಗಿಡ ದತ್ತೂರ ಬ್ರಂಜಾಲ್ ಚಿಲ್ಲಿ ಪೌಡರ್ ಹಾ ರೀ ಮತ್ ತ್ತೇ ನಾನ ರೀ ಹೂವಿನ ಗಿಡ ಅದಾವ್ರೀ
ಟೋಟಲ್ ಅದು ಭೂಮಿ ಮಾಗ ಎಷ್ಟು ಸ್ಪೀಸೀಸ್ ಅದ ಗೊತ್ತದಲ್ರೀ ನಿಮಗ ಎರಡ್ ಮಿಲಿಯನ್ ಸ್ಪೀಸೀಸ್ ಟ್ರೀಸ್ ಏನ ಅದಾವ ಅಂತ
ಹೌದ್ರೀ ಹೌದು
ಅದು ಒನ್ ಪಾಯಿಂಟ್ ಒನ್ ಪಾಯಿಂಟ್ ಟೂ ಮಿಲಿಯನ್ ಎನಿಮಲ್ಸ್ ಅದ್ರೊಳಗೆ ಮತ್ತೆ ಬೇರೆ ಬೇರೆ ಅದ ಪ್ಲಾನ್ಟ್ಸ ಜಸ್ಟ್ ಒನ್ ಲ್ಯಾಕ್ಸ್ ಎಷ್ಟ ಅದ ಅಂತ ಅವು
ಹಾ ರೀ
ಇದು ನಮಗ್ ಬೇಕಾಗಿರೋದ ಬ ಮುನ್ನೂರ್ ಸ್ಪೇಸಸ್ ಅದಾವಂತ ನೋಡ್ರಿ
ಮೂಲೂರ್ ಸ್ಫೇಸ್ ಇದ್ರಿ ಯಾವ ಅವು
ಳ ಮತ್ತ ನಮಗೆ ಯೂಸ್ ಆಗ ಗೊಬ್ಬರ ನೋರ್ ಸ್ಪೇಸಸ್ ಅಂತ
ಅವು ಯಾವ್ರೀ ಅವು ನೋರ್ಸಿಸಿದು
ದಸರಾಗೆ ಹೇಳಕತ್ರಿ ಅದು ನೋ ತಿನ್ನದಂದ್ರೆ ಮೂರಷ್ಟು ಕಸತರ್
ಹೌದೌದ್ರೀ
ಆದ್ರೊಳಗ ರೈಸ್ ರೀ
ಹಾ ರೀ
ಸ ಮತ್ತೆ ಇನ್ನೊಂದು ಮೇಜು
ಹಾಗೆ ಕನ್ನಡದಾಗ್ರಿ
ಅಕ್ಕಿ ಗೋಧಿ ಮತ್ತು ಮೆಕ್ಕೆತ್ತನೆೆ
ಹಾ ರಿ ಭಾರತದಾಗ ಅತಿ ಹೆಚ್ಚು
ಭಾರತದೊಳಗೆ ಅತಿ ಹೆಚ್ಚು ಬೆಳೆದಂದ್ರ ಅನ್ನ ಅಕ್ಕಿ ಬೆಳಿತಾರ್ ನೋಡ್ರಿ ಅಕ್ಕ ಅಕ್ಕೆ ಅಕ್ಕೆ
ಹನ್ ರಿ ಅಕ್ಕಿನೇ ನಮ್ಮ
ಪೂರ್ತಿ ವರ್ಲ್ಡಾಗ ಸೆಕೆಂಡ್ ಪ್ಲೇಸ್ ದಾಗ ಆದ್ರ ರಿ ಅಷ್ಟು ಚೈನ ಇರ್ಬೋದ್ರಿ
ಹ್ಮ ಹ ಅಲ್ಲಿನೋ ಭತ್ತ ಬಾಳ ಬೆಳೀತಾರ ಏನ್ರಿ
ಮಾಡಲ್ರ ಆದ್ರ
ನೀರ ವಸ್ಟ್ ಮಾಡಲ್ರರಿ ಮತ್ತ ಅವ್ರಿಗೆ ಗೊತ್ತಾದ್ರಿ ಅವರು ಸ್ಮಾರ್ಟ್ ಆಹ ಏನದು ಇ ಮಾಡ್ತಾರೀ ವ್ಯವಸಾಯ
ನಾ ಒಂದ್ ಕೆಜಿ ಅಕ್ಕಿ ಬೆಳಕೆ ಎಷ್ಟು ಹದಿನಾರು ಸಾವಿರ ಲೀಟರ್ ಎಷ್ಟು ಬೇಕಾಗುತ್ತೆ
ಹೌದ್ರಿ ಮತ್ತ ಅವ್ರ ಅದ್ರಾಗ ಮತ್ತ ಎಂಟರ್ಪ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ತರ ಆ ಮತ್ತೆ ಇದು ಮೀನುಗ ಮೀನುಗಾರಿಕೆ ಮಾಡ್ತಾರೆ ಅವರು ಅದ್ರಾಗೆ ಗದ್ದೆೊಳಗೆ
ಏಡಿ ಬಿಡ್ತಾರ ಬಾತ್ಕೋಳ ಸಾಕ್ತಾರ ಎಲ್ಲಷ್ಟು ಒಂದ ರೈಸ್ ಒಳಗೆ ಬೆಳೆದ್ರೊಳಗೆ ಅಷ್ಟೊಂದಲ್ಲ ಮಾಡ್ತಾರೆ ಅವ್ರು
ಅ ಅಕ್ಕಿ ಬರೋದ್ರಾಗ ಇವೆಲ್ಲಾ ಮೀನ್ ಎಲ್ಲಾ ಬಂದಿರ್ತ ೀ ಇವೆಲ್ಲ ಅರಷ್ಟು ಎಲ್ಲಾ ತಕೊಂಡ್ಬಿಡ್ತಾರ ಒಂದ್ ಪೀಕ್ ಏನ್ ನೋಡ್ರಿ ಹಂಗೆ ರೀ ಮದವು
ಅ ಏನ್ ಬ್ಯಾನ್ ಬಂದಾದ್ರೆ ಬರೀ ಅಕ್ಕಿ ಬೆಳಿತಾರಲ್ಲ ಎಏಡ ಆದ್ರರು ಬಿಡ್ಬೇಕಲ್ ಅದ್ರೊಳಗ ಅಥವಾ ಮೀನ್ನ ಆದ್ರೂ ಬಿಡ್ಬೇಕು ಮೀನ್ ಸಾಕಾಣಿಕೆ ಆಗತ್ತ
ಅದು ನಾಲೆಜ್ ಬೇಕ್ರಿ ಅಷ್ಟು ಟ್ಯಾಲೆಂಟ್ ಇರ್ಬೇಕ್ರಿ ಗೋತ್ತಿರ್ಬೇಕ್ರಿ ಅಷ್ಟು ಅದಕೇ ವ್ಯವಸಾಯದೊಳಗ ಭಾಳ
ಮತ್ತೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಗ ಏನ್ ಮಾಡ್ತಾರೆ ನೀವೆ ಎಲ್ಲಾ ಜನರುಗಳು ಜಾಗೃಕತೆ ಮೂಡಿಸ್ಬೇಕ
ಏನಲ್ರಿ ನಾವು ಒಂದು ಒಳ್ಳೆ ಎಂಟರ್ಪ್ರಿನಿಯರ್ ಮ್ಯಾಂಗ್ ಮಾಡ್ಬೇಕಂತ್ರ ಸಲಹ ಕೊಡ್ತೇ ರರಿ ಅಗ್ರಿಕಲ್ಚರ್ ಪ ಶರಾ
ಅಗ್ರಿಕಲ್ಚರ್ ಆಫೀಸರ್ ಕೆಲ್ಸ ಏನ ಇರ್ತನ್ ಗೊತ್ತಾರೆ ಅಗ್ರಿಕಲ್ಚರ್ ಆಫೀಸರ್ ಅ ಹೇಳ್ರೆ ಜನರು ಯಾರು ಮು್ಲೇಬೇಕಾಗತ್ತಾ
ಹಾ ರೀ ಹೇಳ್ಬೇಕ್ರೀ ಅಗ್ರಿಕಲ್ಚರ್ ಆಫೀಸರ್ ಆದ್ಮೇಲೆ ಸುಮ್ನೆ ನಮ ಕೆಲ್ಸ ಹಟೆ ಮಾಡೋದಲ್ರರಿ ರೈತರಿಗೆ ಅವಾಗ ಾಗ ಸಲಹೆ ಕೊಡ್ಬೇಕರು ಹೋಗಿ
ಮತ್ತೆ ನಿಮ್ ಕೆಲ್ಸನ ಅ ಇರುತ್ತೆ್ರಗ್ ಸಲಹ ಕೊಡೋದು ಏನಲ್ಲಿ ಏನೇನ್ ಬದ ನೋಡದು ಮಜಾ ಮದ ಮಜಾ ಮ ಹ ಹೋಗಲ್ ಬಿಟ್ರಂಗಗೆ ಸರ್ ಅದ ನಿಮ್ ಕಡ ಇಂಬರತನ್ನ
ಏನ್ರ ಅದ ಇಲ್ರಿ ನಮ್ ಕಡೆ ಅಲ್ರಿ ನಮ್ ಕಡೆ ಶಾಂತ ಅದ್ರೀ ಅದು ಅದು ಇದಾಗಿಬೇಕ್ರೀ ಅದು ಮೇಕೆ
ಆಚರ್ ಆಫೀಸರ್ ಆ್ಬೇಕಂದ್ರೆ ಏನೇನು ಮಾಡ್ಬೇಕು ಏನೇನಿಲ್ಲ ಹಂಗೆ ಓದಬೇಕು ಏನೇನೋ ಸ್ವಲ್ಪ ಎಲ್ಲ ಸ್ವಲ್ಪ ಹೇಳ್ಕೊಟ್್ರೆ ನಮಗೆ
ಸ್ವಲ್ಪ ಕೈ ಕನ್ನ್ಣೂಡ್ ಏನಲ್ರಿ ಚೆನ್ನಾಗಿ್ ಓದಬೇಕ್ರಿ ಅಗ್ರಿಕಲ್ಚರ್ ಕೋರ್ಸ್ ತ ಹಕ್ರೆ
ಹ
ತೋಂದ್ಮೇಲೆ ನಾವು ಪ್ರತಿಯೊಂದು ವಿಷಯನುೂ ಚೆನ್ನಾಗಿ ಓದ್ಬೇಕ್ರಿ
ಇಲ್ಲ ಇ ಫಸ್ಟ್ ಓ ಬಿ ಎಸ್ ಸಿ ಅಗ್ರಿಕಲ್ರ್ ಸ್ಟೂಡೆಂಟ್ ಆಗಿರ್ಬಿ್ರೆ
ಹಾ ರೀ
ಬೇಸ್ ಅಗ್ರಿಕಲ್ಚರ್ ಕಂಪ್ಲೀಟ್ ಆದ್ರ ನಿ ಅಗ್ರಿಕಲ್ಚರ್ ಆಫೀಸರ್ ಆ ಬರ್ತಲ್ರಿ
ಅಗ್ರಿ ಒಳಗೆ ಸುಮ್ನೆ ಚೆನ್ನಾಗ್ ಓದ್ಬೇಕ್ರ ಅಂದ್ರೆ ಇದಾಗತ್ತೆ
ಇ್ರವಾಗ ಸಿಜಿ ಪ ಇಂಪಾರ್ಟೆಂ ಅಂದ್ರ ಇಂಪಾರ್ಟೆಟ್ ಎಲ್ಲ ಯಾರಂದ ಕಂಪಟಿವ್ ಎಸಾಮ್ ಬರಲೇಬೇಕೆ ಅಗ್ರಿಕಲ್ಚರ್ ಆಫೀಸರ್ ಅಂತರ್ಕ ಹಂಗಾದ್ರೆ ಸಿಜಿ ಪಿ ತೊೊಂಡ ಏನ್ ಮಾಡ್ಬೇಕ್ರ ನಾವವು
ಸಿ ಜಿ ಪ ಇಂಪಾರ್ಟೆಂಟ್ ಆಗತ್ರಿ ಇಲ್ಲಯಾರೋ ಒಂದ ತಲ್ ಕೈ ಹಿಡ್ದ ಇಡ್ತದ ನೋಡ್ರಿ ಈಗ ಈಗ ನೋಡ್ರಿ ನೀವು ಯಾಕ ಈಗ ನೋಡ್ರಿ ನೀವು ಈವಾಗ ನೆಕ್ಸ್ಟ್ ಈ ಎಗ್ರಿ ಕಲತ್ನಗೆ ಅಂಡರ್ ಗ್ರಾಜುಯೇಟ್ ಇರ್ತ ರೀ
ಹ
ಸ್ಕಾಲರ್ಶಿಪ್ ನಿಮ್ ಸಿ ಜಿ ಪಿ ಎ ಮಾಗ ಬರ್ತಾವ್ರಿ
ಯಾವ್ ಸ್ಕಾಲರ್ಶಿಪ್ ಮೆಟ್ರಿಕ್ ಅಲ್ಲಿಗೆ ಹೋಯ್ತ ಮೆಟ್ರಿಕ್ ಹೋಯ್ತು ಸ್ಕೂಲ್ ಹೋಯ್ತು
ಅವೆಲ್ಲಾ ನೋಡ್ರಿಮ ಸಿ ಸಿ ಪಿ ಮ್ಯಾಗ ಎಷ್ಟ ಅಮೌಂಟ್ ಬೋು ಅದ್ರ ಮ್ಯಾಗ ಬರ್ತಾರೆ ನಿಮ್ ಚಲೋ ಚ
ಇವಾಗ ನೋಡ್ರಿ ಇವಾಗ ಹ ಹ. ಹ ಈ ಸ್ಟಿಜಿ ಪ್ಯಾನ್ ಸಿಜಿ ಪ್ಯಾನ್ ಇಜು ಬ ತ ತಗೊಂಡ್ ಏನ್ ಮಾಡ್ಬೇಕು ಹೇಳ್ರಿ
ಅಷ್ಟು ಗೊತ್ತಲ್ರಿ ನಮಗ ಸೀನಿಯರ್ಸ್ ಕೇೇಳಬೇಕ ರಿ
ಹೇಳ್ಬೇಕ್ರೀಏ ಹಂಗ ಅಂದ್ರ ಹಂಗ
ಹಾ ಸೀನಿಯರ್ ಆಗಲ್ರಿಏ ನಾವ್ ಅಷ್ಟ ಸೆಕೆಂಡ್ ಇಯರ್ ಅಷ್ಟ ತರ್ಡ್ ಇಯರ್ ಫೋರ್ತ್ ಇಯರ್ಕ್ಕೆ
ಅವ್ರಕ ಸರ್ ನೋಡ್ರಿ ಫಸ್ಟ್ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ನೀವು ಕೆಲೊ ಕೋಸ್ಗಳ ತೊ್ಬೇಕಾಗುತ್ತೆ ಫೈನಲ್ ಇಯರ್ ಬಂದಾಗ ಎಲೆಕ್ಟಿವ್ ಕೋರ್ಸ್ಗಳು ಅಂತ ಬರುತ್ತೆ ಸಿಟೆಕ್ ಅಥವಾ ಮಶ್ರೂಮ್ ಅಥವಾ ರ ಬೇರೆ ಬೇರೆ ರೀತಿ ಕೋರ್ಸ್ ಆಫರ್ ಮಾಡ್ತಾರೆ ಏ ನೋಡ್ರಿ ಸೀಟ್ ತಗೊಂಡರ ಅದು ಸೀಟ್ ಬಸಿಂಗ್ ಅದೆಲ್ಲ ಅಂದ್ರೆ ಎಷ್ಟು ಸ ಪ ಯಾರು ಮಾಡಿರ್ತಾರೆ ಅವ್ರರಿಗೆ ಸಿಗುತ್ತ ಮತ್ತ ಮತ್ತ ಬಾಕಿ ಅಗ್ರೋಮಿ ಅದೆಲ್ಲಾ ಮಾಡ್ಕಂದ್ರು ರೇ ಬಟ್ ಅಗ್ರಾಮಿ ಕೋರ್ಸ್ ಸಿಲೆಬಸ್ ಏನು ಕೋರ್ಸ್ ಅಂತ ಸಿಲೆಬಸ್ ಜಾಸ್ತಿ ಅದ್ರೀ ಹವಿ ಸಿಲೆಬಸ್ ಅದಲ್ಲ ಸಿಕ್ಕಾಪಟ್ಟೆ ಸಿಲೆಬಸ್ ಇರತ್ತ
ಹೌದೌದ್ರಿ ಒದೋದ್ ಬಾಳ ಇರ್ತದ್ರೆ ಅದು ಜಾಸ್ತಿ ಓದ್ಬೇಕ್ರೀ ಜಾಸ್ತಿ ಒಲ ಕೊಟ್ಟು ಓದ್ಬೇಕ್ರಿ ಅದ
ನೀವು ನೋಡ್ರಿ ಮಶ್ರೂಮ್ ಕಲ್ಟಿವೇಶನ್ ಅಂತ ಹೇಳ್ತಾರೆ ಮಶ್ರೂಮ್ ಹಣ ಬ ಹಣ ಬ ಬೇಸಾಯಣ ಹಣಬೆ ಬೆಲೆ ಪಂದ್ರ ಅಡಮೆ ಬೆಳಸೋದ್ರ ಚಲೋ ಆದ್ರ ಇಲ್ಲ ಚಲ ಇಲ್ಲ ಅಂತಿಲ್ಲ ಬಟ್ ಇವಾಗ ಎಲ್ಲ ಕಡೆ ಅಮೆ ಬೆಳಸಕ ಅಂದ್ಬಟ್ಟು ಅದೊಂದು ದೊಡ್ಡ ತ ಬಾಗಲ್ಲ
ಒಂದ್ ಮಾಡಕತ್ತ ಒಂದ ಒಂದೇ ಒಂದು ಮಾಡ್ತಾರೆ
ಹಾ ರ ಮತ್ತೆ ಹಂಗಲ್ಲ ಏನ್ ಮಾಡಕ್ ಆಗಲ್ಲ ಅಣವೆ ನೋಡ ಮದ್ಲು ಅಷ್ಟೊಂದ ಏನು ಗೊತ್ತಾ ಇರ್ಲಿಲ್ಲ ಎಲ್ಲ ಫುಡ್ ಆಗ ತಿನ್ನತ್ತರ ಬಾಳ ಫೇಮಸ್ ಆಗ್ಯದ ಅಣವೆ ಬೆಳಸಕ ಬಿಟ್ರಿಲ್ಲ ಆ ಕಡೆ
ಹ ರೀ ಅದು ಬಾಳ ನ್ಯೂಟ್ರಿಯನ್ಟ್ಸ್ ಒಂದಿರ್ತದ್ರೀ ಅದು ಬಾಳ ಜೀವ ಸತ್ ಸಂಪನ್ಮೂಲ ಇತಾರೆ ಬಾಳ
ತೊ ಟೈಪಏನ
ಅದ್ರ ಬಗ್ಗೆ ಅಷ್ಟು ಅದ್ರೊಳಗೆ ಟೈಪ್ಸ್ ಗೊತ್ತಲ್ರಿ ನಾವವು ಕೋರ್ಸ್ ತಗೊಂಡಲ್ರರಿ ನಾವವು ಸೀಟಗ್ ತಗತೇವ್ರರಿ
ಸೆಟ್ಗೆ ಸಿಗ್ಬೇಕಲ್ರರಿ ಅವ್ನ್ ಟಾಪರ್ ಇದ್ರರಿ ಅಲ್ರಿ ಸರ್
ಅಂತ ಕನಸ್ ಕಾಣಬೇಕ್ರಿ ಆದ್ರ ನಮ್ ಕೈಲಿ ಆಗತ್ತ ಇಲ್ಲ ಗೊತ್ತೇರಿ ಈ ಗಾಣಗ ಸರಿ ಸ್ವಲ್ಪ ಸ್ವಲ್ಪ ಇಂಪ್ಲೂಯನ್ಸ ಮಾಡಿದಾರ
ಸೀಡ್ ಅಂದ್ರೆ ಏನ್ ಹೇಳ ಸ್ವಲ್ಪ ಬೀಜ ಅನ್ನದಕ್ಕೆ ಏನು
ಸಿಡಿಜೆ ಅ ಚಂಬ್ರೋ ವಿತ್ ಏನ ಅಂತಾರಲ್ರಿ ಅದು
ಕನ್ನಡದಲ್ಲಿ ಆದ್ರಿ ಅದು ಬೀಜ ಅನ್ನೋದು ಅದು ಎಲ್ಲಾರ ಬಿಳ್ರಿ ಎಲ್ಲಾರ್ ಬಿದ್ರುನು ನಾಟತ್ ಅದ ಯಾವ್ ನಾಟೋ ಶಕ್ತಿ ಇರ್ತಾರಲ್ಲ ಅದಕ್ ಬೀಜ ಅಂತ ಯಾವದೇ ರೀತಿ ಒಂದು ಗಿಡದ ಕಾಂಡ ಅಲ್ಲಿ ಬೇರೆ ಅಲ್ಲಿ ಒಂದು ಎಲಿಯ ಅಲ್ಲಿ ಅದ ಯಾವದೇ ರೀತಿ ಇಲಿತ್ರಾನು ಇನ್ನೊಂದು ಸಸಿ ಉತ್ಪತ್ತಿ ಆಗುತ್ತಲ್ರರಿ ಅದು ಬೀಜ ಅಂತ
ಅದ ಬೀಜ ಅನ್ಬಹುದು ಬರ ಬೀಜ ರೌಂಡ್ ಆಗಿರ್ತಲ್ಲ ಅವಕಾಶ ಜನಕ್ ಆಗಲ್ಲ ಎಲೀ ಕಾಂಡ ಅವಕ್ಕ ಬೀಜ ಅಂತ ಕರಿತೀರಿ ನೀವು
ಇಲ್ಲಿ ಕಾಂಡ ಅವೆಲ್ಲ ಅವಕ್ರ ಬೀಜ ಅಂತ ಕರೀತಾರೆ ರಿ
ಹಾ ಅಂತಾರೀ ಯಾಕಂದ್ರೆ ಅವ್ ಕೂಡಲಿತ್ರರ ನೋಡ್ರಿ ಈಗ ಅ ಕಮಲು ಅವೆಲ್ಲ ಈ ನೋಡ್ರಿ ಲೊಟಸ್ ರೋಜ ಅವೆಲ್ಲಾ ಇರ್ತವಲ್ರರಿ ಅವನಲ್ಲ ಮತ್ತೆ ಒಂದೊಂದು ಎಲಿಲ್ ಹತ್ರ ಬೆಳಿತಾರ ಒಂದೊಂದು ಕಾಡಲ್ ಹತ್ರ ಬೆಳಿತಾರೀ ಮತ್ತೆ ಸಿಗತ್ ಮತ್ತೆ ಒಂದ್ ದೊಡ್ಡ ಸಸಿ ಹತರ
ಸೆಕ್ಷುಲ್
ಹಾ ರೀ ಆ ಸ ಸಂತಾನೋತ್ಪತ್ತಿ ಮತ್ತು ಸಂತೋನಾಥ್ಪತ್ತಿ
ಏನು ವಿಭಿನ್ನಗಳು ಏನವು ಎದ್ರೊಳಗಿಂದ ಡಿಫ್ರನ್ಶಿಯೇಟ್ ಆಗ್ತ ಎದ್ರೊಳಗ ವಿಭಿನ್ನ ಆಗ್ತಾವ
ಹ
ಹ ಹ ರರಿ ಹೇಳ ರಿ
ಹಾ ಅಂದ್ರೆ ಆ ಇವಾಗ ನೋಡ್ರಿ ಯಾವದೇ ಒಂದು ಗಂಡು ಮ ಎರಡು ಗ್ಯಾಮೆಸ್ ಇಡ್ತ್ರೀ ಗ್ಯಾಮೆಲ್ಸ್ ಅಂದ್ರೆ ಮನುಷ್ಯನತ ಅವು ಎ ಎರಡು ಸೇರಿ ಫ್ಯೂಸ್ ಆಗಿ ಸಂತಾನ ಉತ್ಪಿ ಆದ್ರೆ ಅದಕ್ಕೆ ಏನ ಅಂತಾರೆ
ಬೇಕಾಲ ಕುಡ್ರೇನ್ ನವು ಒಂದ ಸರಿ ಅವ್
ರಗಡಿ ಬೇರೆ ಕುೂಡ್ದೇವ್ರೀ
ಚಲ
ಹ ಮೈಕೇರಿ ನಾವು ಕುರಿಗಳಲ್ಲ
ಹ ರಿ ಮೇಕೆ ಮೇಕೆ
ಸ್ವಲ್ ಚೆನ್ನಾಗಿ ಹಂಗ್ರೀ ನೀವು ಬೇ ಕ್ರಿಕೆಟ್
ಸೇವರ್ಗ ಬೇರೆ
ಅದ್ರೊಳಗೆ ಅದ್ರೊಳಗೆ ಮತ್ತೆ ನಾನಾ ರೀತಿ ಅದ ರೀ
ಹ್ಮ ಹಗ್ ನ್ರಿ ನೆಕ್ಸ್ಟ್ ಟೈಮ್ ಮಾತಾಡನ್ ರೀ
ಅದೇ ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ ಥ್ಯಾಂಕ್ಸ್ ರೀ
ಧನ್ಯವಾದಗಳು